ಅದ ಪ್ರಶಾಂತ್ ಪಊಟ
ಪ್ರಭು ಫೋನ್ ತೊಳಗ ಬಂದಿದ್ದೆ ಯಾವ ಫೋನ್ ತಲ್ಲಿ
ೋನು ಇದು ವಿವೋ ಚೆನ್ನಾಗಿ್ ಬರ್ತದಂತಂತಾರೆ ಯಾಕಂದ ನಮ್ಮ್ ಅಣ್ಣ ಮೊದ್ ವಿವೋ ತಂದಿದ್ದ ಅದು ಒಂದ್ ಐದ ವರ್ಷ ಚೆನ್ನಾಗಿ ಬಂದದ ನಾದ್ರೂ ಹಂಗೆ ಕಂಟಿನ್ಯೂ ಚಲೋದ
ಇವತ್ತು ಅಲ್ಲಿ ಈಗ ಇಲ್ಲೇ ಇದೀವಿ ವಿವೋ ವಿವೋನೇ ತಗೋಬೆಕ್ ಅನ್ಕೊಂಡೆ ಅದಕ್ ವಿವೋಕ್ಕ ಇಪ್ಪತ್ತೆರಡು ಸಾವ್ರ ಹೇಳಕ್ಕತನ.
ಪಚಾಡ್ ಸರ
ಹ್ಮ್ ರೆಡ್ಮಿ ನೋಟ್ ತರ್ಟೀನು ಅದನಾ ಸಾರ ಐತಿ
ಹ್ಮ್ ತಗಲ್ಲ ಇ ರೊಕ್ಕ ಇದ್ರ ಚೆನ್ನಾಗ ಚೊಲೋ ಬರ್ತ ಅದು ಕಂಪ್ನಿ ಅದು
ವಿವಾ
ಹ್ಮ್ಮ
ಪರಂ ಬರ್ತನ
ಪೋ ಚೆನ್ನಾಗಿ್ ಬರ್ತಾ ಆದ್ರೆ ಸ್ಟೋರೇಜ್ ಅದು ಸ್ವಲ್ಪ ಕಮ್ಮಿ ಇರ್ಬೋದ ಏನೋ
ಸ್ಟೋರೇಜ್ ಒನ್ ಟ್ವೆಂಟಿ ಏಟ್ ಅದ ಎಯಿಟ್ ಜಿರೊ
ಹಾ ಹಾ ಚಲೋ ಬತ
ಇಪ್ಪತ್ತೆರಡು ಸಾರಿ ಹೇಳಕತ್ರಿ ಪತ್ನಲ್ಕ್ ಸರ್
ಹ್ಮ್ ಹ್ಮ ನಿನ್ಗೆ ಇದುಕ್ಕ ಓದಕ್ ಆನ್ಲೈನ್ ಕ್ಲಾಸ್ ಕೇಳ್ಕೊಬೇಕೆನು?
ಹ್ಮ್ ಅಲ್ಲಿನ್
ಹಾಂಕ್ಲನ್ ಕೆಸ ಅಂದ್ರ ಟ್ಟ ನೀವು ಬರ್ತಾವ ಲ್ಯಾಪ್ಟಾಪ್ ತಗ್ ಬಿಿಡಲ್ಲ ಚೆನ್ನಾಗ ಅಂದ್ರ ಅಂದ ಇ ಚೆನ್ನಾಗ್ ಸ್ಕ್ರೀನ್ ಚೆನ್ನಾಗಿ ಕಾಣ್ತ ಹದಕ ಅಂದ್ರೆ
ಲ್ಯಾಪ್ಟಾಪ್ ತಗೋಬಹದು ಈಗ ಸದ್ಯಕ್ ಫೋನ್ ಯಾವವು್ದೂ ಇಲ್ಲಲ್ಲ
ಅವನ್ ಅಂದ್ರೆ ಅದೇ ವಿವೋನ ಇತ್ತು ಚೆನ್ನಾಗಿ ಬರ್ತದತ್ತು ಟೀಪೋರ್
ಹ್ಮ್ ಹ್ಮ್ ಟಾಪ್ ತಬಕು ಟ್ಯಾಬ್ ಸ್ವಲ್ಪ ಸ್ವಲ್ಪ ದಿನ ಆದ್ಮೇಲೆ ತೋರ್ತನಿ ಟ್ಯಾಬ್ ತೋರ್ತನಿ ಲ್ಯಾಪ್ಟಾಪ್
ಏನೋ ಗೋರ್ಮೆಂಟ್ಲಿನ್ದ ಏನೋ ಡಿಗ್ರಿ ಅಲ್ಲಿ ಅಡ್ಮಿಷನ್ ಮಾಡಿದ್ರ ಕಾಲೇಜಿನಾಗ ಗೋರ್ಮೆಂಟ್ಂದ ಟ್ಯಾಬ್ ಬರ್ತಾವ್ ಸ್ ತಂದ್ರ ಹ್ಮ್ ನಮ ಜ ಸೀನಿಯರ್ ಬ್ಯಾಚ್ ಎರಡ್ ವರ್ಷ ಕೊಟ್ಟಾರ ಆದ್ರೆ ನಮ್ಗ್ ಕೊಟ್ಟ ಮಏನ ಗೋರ್ಮೆಟ್ಲಿಂದ ಈ ಒಳ್ಳೆ ಬಂದಿಲ್ಲ ಅಂತಾರ
ಏನ್ ಫೈನಲ್ ಇಯರ್ ಇದದಾಗ ಬರತ್ತೇನು
ಹಾ ಪಿಪ್ಸಂಪೈನಲ್ಲಿ ರಿ ಬರ್ತದ
ಮತ್ ನಾನ್ ಇವಾಗ ಸಿಕ್ಸಸೆಮು ಬಂದಿಿಲ್ಲ ಇನ್ನು ನನ್ಗ.
ಇನ್ನು ಬಂದಿಲ್ಲ ಅ ಅದೇ ಈಗ ಈ ಸರ್ಕಾರನೇ ಅಂಗದ ಮೊದಲು ಬಿಜೆಪಿ ಸರ್ಕಾರ ಕೊಟ್ಟದಂತ ಈ ಕಾಂಗ್ರೆಸ್ ಸರ್ಕಾರದಾಗೆ ಬರೇ ಹೆಣ್ಣು ಮಕ್ಕಳಿಗೆ ಬಾಳ ಬಿಟ್ಟಿ ಭಾಗ್ಯಗಳು ಕೊಡಕತ್ತದ.
ಹ್ಮ್
ಹ್ಮ್
ಏನ್ ಮಾಡ್ತವ್ರೆ ನಮ್ಗಂತೂರು ಕಾಲರ್ಶಿಪ್ ಕೂಡ ಬಂದಿಲ್ಲಪ್ಪಾ
ಮಾಡಿಲ್ಲ ಅಂದು ವಿದ್ಯಾರ್ಥ ಹೇ ಕಾಲಸ ಬರ್ಬೋದಲ್ಲ
ಬಂದಿಲ್ಲ ಯಾವ್ದ ಇಲ್ಲ ಯಾವ್ದ್ ನಾಲ್ಕು ಸಾವಿರ ರೂಪಾಯ್ ಅಷ್ಟ
ಹಂಗಂದ್ರೆ ಅದು ಒಬ ಸಿಲಿಂದ ನೀನು ಅಂದ್ರ ಈ ಒಬ ಸಿಲಿಂದ ನೀನು ಮೊದ್ಲ ಹಂದುಳಿದವರ್ಗಲ್ಲಿಂದ ಇ ಇದ ಆಾಗಿರುತ್ತೆ ಎತ್ರ ಯತ್ರರದು ಬಂದದದು
ಇವಾಗ ಅಪ್ಲೈ ಮಾಡಕ್ ಬರ್ತವೆ ವಿದೇಸ್.
ನೀನ್ ಹಾಸ್ಟೆಲ್ ಮೊದಲ್ ಅಪ್ಲಿಕೇಶನ್ ಹಾಕಿದ್ದೆ ಅಂದ್ರೆ ಅದ ಪ್ಲೇತುತ್ತ ಹಂಗಂದ್ರೆ ಬರ್ತ್ ನೋಡು ಅಪ್ಲೈ ಮಾಡ್ಬೋದು
ನೋಡ್ ನನ್ ಗೊತ್ತಾಗಲ್ಲ ಅಷ್ಟೊಂದು ನೋಡ್ಟ್ಟು
ಹಾ ಟ್ರೈ ಮಾಡ್ತನಿ ಬರ್ತತ್ ಅ ಅಪ್ಲಿಕೇಶನ್ ಹಾಕಿದ್ದೆ ಅಂದ್ರ ತಾನೇ ಅಪ್ಲೈ ಆತದ ಇದೇ ಸೀರಿ ಅಂತ ಒಿಂದೆಡೆ ನೀವು ಡಿ ಬಿ ಟಿ ಚೆಕ್ ಮಾಡ್ ತರ್ಬೇಕ ಅವಾಗ ಅವಾಗ ಅಲ್ಲದ ವಿಿದೇಶ್ ಸಿರಿ ಆಪ್ಷನ್ ಇತ್ತು ನೀನಗ ಬೋತಾವು ರೊಕ್ಕ
ಹ ವಿದ್ಯಾಶ್ರೀ ಅಂತ ಯಾವ್ದದು ಬಂದಿಲ್ಲ ಇಲ್ಲ ನಂ ಡೌಟ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿಧ್ನೋ ಇಲ್ಲ ಅಂತ
ಹಂಗಾದ್ರೆ ಬರಲ್ಲ ಫಿಕ್ಸ್ ಹಾಕಿದೆ ಅಂದ್ರ ಇವನು ಹಾಸ್ಟೆಲ್ ಇಲ್ಲ ಅಂತೇಳಿ ನಿಮ್ಗ ಹದಿನೈದು ಸಾವಿರ ಕೊಡ್ತ ಭಾರ ಗರ್ಮಂಟ್
ಏ ಒಂದ್ ಸರಿ ಬಂದಿದೆ ನಂಗದ್ ಹದಿನೈದ್ ಸಾವ್ರ
ಹ್ಮ್ ಬಂದ್ರ ಹತ್ ಕಂಟಿನ್ಯೂ ವರ್ಸ ಬರ್ತಾವ ಹಂಗ ಅವ್ರ ಅವ್ರ ಇದ್ರ ಮೇಲೆ ಡಿಪೆಂಡ್ ಆಗ್ತದೆ
ಹ
ಹಂಗಂದ್ರ ನಾವು ಒಂದ್ ಬೇರೆ ಬಿ ಸಿ ಎಂ ಆಫೀಸಗೆ ಇ ಮಾಡ ಕಾಲ್ ಮಾಡಿ ಕೇಳಬೇಕು ಯಾಕ ಬಂದಿರ ಅಂತ ಕೇಳಂ ನೋಡಂ
ಯಾಕೆ ಬಂದಿಲ್ಲ ಅಂತ ಕೇಳು ಪರ್ವ ಸ್ವಲ್ಪ ಮಾತ್ ಊಟಾ ಪ್ರಭು
ಊಟಆಯಿತಪ್ಪ ನಿಂದ
ನಂಧ್ ಆಯಿತು
ಇವಾಗ ಎಂಟ ಟೀ ಚಂಜ ಕಡೆ ಮಾಡ್ತಾರ ಅಲ್ಲಿ ಪಿಜೆಲಿ
ಪಿಜಿ ಟೀ ಕಾಫಿ ಏನು ಕೊಡಲ್ಲವಾ ಹ್ಮ್
ನೀವೇ ಹೊರ್ಗಡೆ ಹೋಗಿ ಕುಡಿತೀರ ಟೀ
ಹ್ಮ್ ನಾವೇ ಹೊ ಕಡೆ ಹೋಗಪ
ಹ್ಮ್ ಹ್ಮ್ ಅ ವಾತಾವರಣ ಚೆನ್ನಾಗಿದೆ ಬೆಂಗ್ಗಳೂರಲ್ಲಿ
ಹ್ಮ್ ಬೆಂಗ್ಳೂರ್ ವಾತಾವರ್ಣ್ ಚಲೋ ಅದೆ ಇಷ್ಟೊಂದೇನ್ ಬಿಸಲಿಲ್ಲ ಊರಲ್ಲಿ ಇತ್ತಲ್ಲ ಹಂಗ
ಹ್ಮ್
ಇಲ್ಲಿ ಇಪ್ಪತ್ತೈದ ಡಿಗ್ರೀಸ್ ಅಷ್ಟೇ ಟೆಂಪರೇಚರ್ ನಮ್ಮೂರಲ್ಲಿ ನಲ್ವತ್ತೆರಡು ಐ ಐವತ್ತಕ್ ಬೇಕಾದ್ರೂ ಹೋಗ್ಬಿಡುತ್ತೆ
ಹ ಅಲ್ಲ ಇದು ಬೆಂಗ್ಗಳೂರಲ್ಲಿ ಟ್ರಿಪ್ಪಿಗೆ ಬರಕ್ಂತ ಮಾಡಿದ್ವಿ ಯಾವ್ಯಾರ ಪ್ಲೇಸ್ ಅದ ಚೆನ್ನಾಗಿರೋ
ಬದ್ರಿ ಬನ್ನಿ ಬಂದಿ ಬನ್ನಿರ್ಗಟ್ಟದ
ಹ್ಮ
ನಂದಿ ಬೀ ನಂದಿ ಹಲ್ಲಾದಾ
ಹ್ಮ್
ನಂದಿ ಬೆಟ್ಟಾ ಆದಾ ಮತ್ ತುಂಬಾ ಪ್ಲೇಸ್ ಅದ ಮೈಸೂರ್ ಮೈಸೂರು ಹೋಗ ಹೌದು ಟ್ರೇನ್ ಹೋದ್ರೆ ಒನ್ ಅವರ್ ಅಲ್ಲಿ ಹೋಗತ ತರೆ ಇಲ್ಲಿಂದ ಅರ್ವತ್ ಕಿಲೋಮೀಟರ್ ಒನ್ ಅವರ್ನ ಆಗಲ್ಲ.
ಹ್ಮ್ ಒಂದು ಇನ್ನೊಂದು ಮೆಟ್ ಮೆಟ್ರೋ ಅಲ್ಲಿ ಚೆನ್ನಾಗದ ಪ್ಲೇಸ್ ಮೆಟ್ರೋ ಬಗ್ಗೆ ಬಾರಿ ಹೇಳ್ತಾರ, ಮೆಜೆಸ್ಟಿಕ್ ಬಗ್ಗೆ
ಹ್ಮ್ ಚೆನ್ನಾಗದ ಮೆಟ್ರೋ ಎಲ್ಲ ಓಡಾಡ್ಬೋದು ಹರಿಯುವಾಗಾ ಮೆಟ್ರೋ ಧರಾನೇ ಇ ಮಾಡಿಬಟ್ರಪ್ಪ ಹ್ಮ್ ಗೌರ್ಮೆಂಟ್ ಹೆಚ್ಚಿ ಮಾಡ್ಬಿಟ್ಟಾವ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು.
ಹ್ಮ
ಹ್ಮ್
ಹ್ಮ್ ಹೆಣ್ಮಕ್ಳಿಗೆ ಅಲ್ಲ ಹೆಣ್ಮಕ್ಳಿಗೆ ಮೆಟ್ರೋದಾಗ ಹೆಣ್ಮಕ್ಳ ಫ್ರೀ ಅದನ ಅಲ್ಲಿ ಪ್ರಯಾಣ ಮಾಡ ರೈಲ್ವೆದಾಗ
ಹೊಗನೂ ಇಲ್ಲಾ.
ಕೆ-ಎಸ್-ಐಪಿ-ಸಿ-ಐ.
ಕೆ, ಕೆ ಎಸ್ ಆರ್ ಟಿ ಸಿ ಮತ್ ಕರ್ನಾಟಕ ಬಸ್ ಅಷ್ಟೇ. ಈಗ ಕರ್ನಾಟಕದಿಂದ ಆಂಧ್ರ ಕಾ ತೆಲಂಗಾಣ ಕಾ ಹೈದರಾಬಾದ್ ಕಿ
ಹ್ಮ್
ಈ ತರ ಬೇರೆ ಸ್ಟೇಟ್ ಹೋದ್ರೆ ಅವಕ್ ಫ್ರೀ ಟಿಕೆಟ್ ಇರಲ್ಲ
ಹಾ ಹಾ
ಓ ಮಂಗ್ಳೂರು ಚಿ
ಹ್ಮ್ ೀ ಟಿಕೆಟ್ ಅನ್ಟ್ಟ ಔಟ್ ಆಫ್ ಸ್ಟೇಟ್ ಈಗಿಲ್ಲ
ಔಟ್ ಆಫ್ ಶೇಷ್ಟಿಲ್ಲ ಇವನ್ ಬೆಂಗಳೂರ್ ಅಲ್ಲೂನು
ಹೆಣ್ಣ್ಮಕ್ಳಿಗೆ ಚಲೋ ಅದ್ ಬಿಡ ಎಲ್ಲಾ ತಿರುಗಿ ಆಡ್ಬಹದು ಬರ್ಬಹದು ಈಗ ಏನ್ ಪ್ಲೇಸ್ಗಳು ಚಲೋ ಚಲೋ ಪ್ಲೇಸ್ಗೆ.
ಹ್ಮ್ ಹೋಗ್ಬೋದು ಮತ್
ಹೆಣ್ಮಕ್ಳು ಕಾಲೇಜ್ ಹುಡುಗಿಯರಿಗೆ
ಹ್ಮ್್ಮ
ಹ್ಮ್
ಅವ್ರು ಹೋಗ್ ಬರ್ಬೋದು ಆದ್ರೆ ಅವ್ರ್ಗ್ ಗೊತ್ತಾಗಲ್ಲಲ್ಲ ಕೆಲವೊಂದಿಷ್ಟು ಹುಡುಗರಿಗೆ ಎಲ್ ಹೋಗ್ಬೇಕು ಏನು, ಬಸ್ಸು ಡೈರೆಕ್ಟ್ ಇರಲಲ್ಲಾ
ಹೌದು
ಹೊಸ ಪ್ರಾಬ್ಲಮ್ ಆಗುತ್ತೆ ಇಲ್ಲಿಂದ ನಮ್ದ್ ಯಗಿರಿ ಯಾ್ದಿರಿಂದ ಧರ್ಮಸ್ಥಳ ಹೋಗ್ಬೇಕಂದ್ರ ನಾವು ಮೊದ್ಲು ಚಿತ್ರದುರ್ಗ ಹೋಗ್ಬೇಕು ಚಿತ್ರದುರ್ಗ ಆದ್ಮೇಲೆ ಮಂಗಳೂರ್ ಹೋಗ್ಬೇಕು
ಹ್ಮ್
ಆದ್ಮೇಲೆ ಧರ್ಮಸ್ಥಳ ಹೋಗ್ಬೇಕು ಬಸ್ ಅಷ್ಟೊಂದು ನಮ್ ಟೈಮಿಗೆ ಇರಲ್ಲಲ್ಲ
ಹೌದೌದು ಅಂದ್ರೆ ಒನ್ ಡೇ ಟ್ರಿಪ್ ನಡೀತಾ ಹ
ಹಾ ಒನ್ಂಡೇ ಆದ್ರೆ ಇಲ್ಲ ಎಲ್ಲ ರೋಗ ಬಹು
ಮ ಲೋಕ ಲ ಹಂದುಾಯ ಐವತ್ತು ಕಿಲೋಮೀಟರು
ಹ್ಮ್ ಹ್ಮ್
ಹ್ಮ್ ಈಗ ಮನೆಯಲ್ಲಿ ನಿಮ್ಮ ಹಾಡುಗಳದ ಹಾಡುಗಳಿಂದ ಲಾಭ ಅಾದ್ರೆ ಚೆನ್ನಾಗ ಇದಲ್ಲ
ಐತಿ ನಾವು ಸಾಕದ್ರ ಮೇಲೆ ಹೋಗುತ್ತ ನಾವು ನೋಡ್ಕೋಬಕ್ ಚೆನ್ನಾಗಿ ಇವಾಗ ಏನಂದ್ರೆ ಊರಲ್ಲಿ ಹಂಗಗೆ ಬಿಟ್ಟ್ರಪ್ಪಾ ಬಸ ಟೈಮ್ಗ ನಾಯಿ ಅದು ಜಾಸ್ತಿ ಇ ತಿಿಂದ ಬಿಿಡ್ತಾ ಹೋಗಕ್ರಣ
ಹ ಹೌದೌದು ಹ್ಮ್ ಈ ತೊಳ ಮೊದ್ಲ ತೊಳಗಳು ಕಾಟಿದ್ವಿನ್ನು ಊರಲ್ಲಿ ನಾಯಿಗಳು ಬಿಡಲ್ಲಗ್ಯವು
ತೊಳಗತೆ ಆಗ್ಬಿಟ್ಟ ಮತ್ತ ಏನ್ ಊಟ ಹಾಕರ್ಲಿಲ್ಲ ಅವ್ರಿಗೆ
ಹ್ಮ್ ಹೌದ್ರೆ ಈಗ ನೀವು ಗಂಡು ದಾಡಿ ಹೋದು
ಹ್ಮ್
ಹ್ಮ್ ಅಂದ್ರೆ ಅವ್ ಮರಕ ಹಾಿದಂದ್ರೆ ಹ್ತ್ ಮರಿ ಅವು ಲಾಭ ಮಾಡಕಡ್ತಾವ ಆದ್ರೆ
ಹ್ಮ್ ಈ ಸರಿ ಈ ಟೈಮಲ್ಲಿ ತುಂಬಾ ಡಿಮ್ಯಾಂಡ್ ಹ ಹ ಮಟನ್ ಮೀಟಿಗೆ ಒಂದೇ ಕೆಜಿಗೆ ಏಳ್ನೂರು ರೂಪಾಯಿ ಹ್ಮ ಹ ಜಾತ್ರೆ ಟೈಮ್ ಆಗಂತರು ಹದ್ನೈದ ಸಾವಿ ಇಪ್ಪತ್ ಸಾವಿ ಕಟ್ಟ ಹೋಗ್ ತೊಂಡ ಹೋಗ್ತಾರ ಬರರಿ ಮೂರ್ ಕೆಜಿ ಮೂವತ್ ಕೆ ಜಿ ಇಪ್ಪತ್ತು ಕೆ ಜಿ ಇದೆ
ಹ್ಮ್ ಕೋಳಿಗಿಿಸ ಸಾಾಕಿರ ನೀವು
ಹೋಳಿ ಸಾಕಿಲ್ಲ ಸಾಕ್ಬೇಕು ನಮ್ ಕಡೆ ಮುಗಸಿ ಕಾಟ ಜಾಸ್ತಿ ಅ ಆ ಚಲೋ ತ್ನಾಗ ಬಲಿ ಹಾಕಿ ಎಲ್ಲಾ ಸೇಫ್ಟಿ ಮಾಡಿದ್ರೆ ಬದುಕ್ತಾವ ರೀಸೆಂಟ್ ಆಗಿ ಎರಡು ತಂದಿದ್ರು ಮನೇಲಿ ಅದು ಒಂದು ಬೆಕ್ ಕೇಕೊಂಡ ಹಯ್ತ ನಾಯಿ ತಗೊಂಡ ಹೋಗ್ಬಿುದ
ತ
ಅದ್ಕ ಒಂದ್ ಚೂರ ಹಕ ತಿಿಂದ್ಬಿಟ್ರ ಮನೇಲಿ
ಹ್ಮ್ ಅದ ಬೆಸ್ಟ್ ಮಾಡ್ರಿ ನಾ ಇಲ್ಕನ್ ಅದನ್ನು ಹಯ್ತಿತ್ತು
ಹ್ಮ್ ನನ್ಗೋಸ್ಕರ ಅಂತ ತೊಂದ್ ಇಟ್ಕೊಂಡಿದ್ರು
ಹ್ಮ್
ಏನ್ ಮಾಡ್ತ ನಾವು ಪಾರ್ಟಿ ಮಾಡಪ ಈ ಸರಿ ಊರ್ ಹದ್ಮೇಲೆ ಹ್ಮ್ ಆಸ್ಟ್ರಲ್ಲ್ಲಿ
ಪಾರ್ಟಿ ಮಾಡಮ್ರೀ ಈಗ ಡಿಗ್ರಿ ಡಿಗ್ರಿ ಎಕ್ಸಾಮ್ ಬರ್ತೀರಲ್ಲ ನೀವು
ಹ್ಮ್ ಆಸಲ್
ಹ್ಮ್
ನೀನ್ ಅಲ್ಲ ಇಲ್ಲಿ ಸುರ್ಪುರ್ ಇರುತ್ತೆ ಯ ಷ್ಟ ಚಾಪಾ
ಇವ ಶಾಪುರ್ ನಿ ಡಿಗ್ರಿ ಎಕ್ಸಾಮ್ ಬಂದ ಸರ್ ಪೂರ್ವರ್ತನೆ ಬೆೆಟಾಗಮ ಬೆ ಇ ಇದು ಮಾಡಿದ್ರ ಅ ಪಾರ್ಟಿ
ಅಲ್ಲಿೇರ್ ಆಗೈತಿ ಅಂತ ಅವಿನ ದಿನ ಅ ಏನ್ ಎಕ್ಸಾಮ್ ಆಗ್ಯದ ಅಲ್ಲಿೇಏರಾಗೈತಿ ಅಂತ
ಹ್ಮ್
ಕರ್ಕೊತಾರಲ್ಲ ನಿನ್ನ
ಹ ಕರ್ಕೊಂತಾರ ನಿಮ್ಮನ್ ಕರ್ಕೊಂತ ಅಲ್ಲಿ ನಾವು ಯಾಕಂದ ಕಾಲೇ್ ಅಲ್ಲೇ ಮಾಡಿರ್ತೇವಲ್ಲಾ
ಹ್ಮ್
ಪ ವಾಡನಿಗೆ ಹೇಳಿದ್ರೆ ಕರ್ಕೊಂತಾರೆ
ಹ್ಮ್ ಸರಿ ಸರಿ ಇದ್ರ ಆಯ್ತು ಎಲ್ಲಂಗೆ ತಿೀರ ಬಪ್ಪ
ಹ್ಮ್ ಇವಾಗ ಬೆಂಗ್ಳೂರಿಗೆ ಓದ್ತಿಿಲ್ಲ ಇಲ್ಲಿಂದ ಯಾದಗಿರ್ಲಂದ ಇವ ಇದು ಟೈಡ್ ಆಗಲ್ವಾ ಹ್ಞೂ
ಈ ಹನ್ನೆರಡು ಅವರ್ ಜರ್ನಿ ಆಗುತ್ತ ಸಾಯಂಕಾಲ ಏಳ್ ಅವರ ಆರವರೆ ಹತ್ತಿದ್ರೆ ಇಲ್ಲಿ ಏಳ ಗಂಟೆ ಎಂಟು ಗಂಟೆ ಇರ್ತೀನಿ ಊಟ ಇಲ್ಲ ತಿಂಡಿ ಇಲ್ಲ
ಅ ನಿಗ್ ವಾಹಂತಿ ಬೇರೆ ಬರ್ತದೆ ಅಂತ ಹೇಳ ತ ವಂತಿ ಏನ್ರ ಮೆಡಿಸನ್ ತಗೋಬೇಕು ನೀವ ಮೆಡಶನ್ ತಗೊಂಡ್ ಇಟ್ಕೋಗಬೇಕು
ತೊಂಡ್ರ ಆಗತ್ ನನಗ.
ಹ್ಮ್ ಮೊದಲಿಂದ ನ್ಯಾಚುರಲ್ ಆಗಿ ಬಂದದ ನಿನಗ್ ಅದು.
ಹ್ಮ್ ನೀ ಸರಿ ತಗೊಂಡೆ ಆಗ್ಲಿಲ್ಲ ಆದ್ರ ಆದ್ರ ವಾಮಿಟ್ ಬರೋ ಫೀಲ್ ಆಯ್ತ ಆದ್ರ
ಹಾ ಹಾ
ತಿರುಗೇಡಿ ಇಲ್ಲಲ್ಲ ನಾನ್ ಜಾಸ್ತಿ
ಹ್ಮ್
ಅದಕ್ಕೆನೆ ನನಗ್ ಆಗಿ ಬರಲ್ಲಾ.
ಆಯಬರಲ್ಲೇನ
ಹ್ಮ್ ಸ ಸರಿ. ಮತ್ತೆ ಮತ್ತೆ ಸಿನಂ.